ಹಲೋ
ಹಲೋ
ಹಾ ಕೇಳ್ ಇದೆ ಹಾ ಕೇಳ್ತದ ನೋಡ್ರಿ ನಿಮಗ್ರಿ.
ಹಾ ಕೆಳ್ಸಕ್ಕತ್ತದ್ ನೋಡ್ರಿ. ಏನಿಲ್ ನೋಡ್ರಿ ಆಗೆ ಕುಂತೀಸ್ ಸುಮ್ನೆ ಸುಮ್ನೆ ಕುಂತೀನೀ ನೋಡ್ರಿ ನೀವ್ರೀ
ನಾವು ಚಾ ಮಾಡತಿದ್ದೀ ನೋಡ್ರಿ
ಇವಾಗ್ರೀ ಇವಾಗ್ರೀ ಚಾ
ಹ ಮನೆಯವ್ರು ಬಂದಿದ್ರ ನಿಮ್ಮ
ಹೌದ ಅಂಕಲ್ ಬಂದಾರ್ ೇ ಹ್ಮ್
ಅದಕ್ಕೆ ಗ್ಯಾಸ್ ಒ ಹಾ ಆರಾಮ್ ಅದೇರಿ
ಹ್ಮ್ ಅಡಿಗೆ ಮಾಡ್ಬೇಕ್ರೀ
ಅಡಿಗೆ ಐತಿ
ಹಾ ರೀ
ಲ್ಲ ಮಾಡ್ಬೇಕ್ ಗ್ಯಾಸ್ ಒಂದ ಖಾಲಿ ಆಗ್ಯದ
ಅಯ್ಯ ಹೌದ್ರ ಇವಾಗ ಗ್ಯಾಸ್ ಒಂದು ಪಜೀತೆ ಆಗ್ಬಿಟ್ಟದ್ರಿ
ಗ್ಯಾಸಿನ್ ಬಾಳ ಹೊಡೆದ ಕುಂತದಾವ ಇವ್ನಿಗೆ
ಹ್ಮ್ ಸ್ವಲ್ಪಲ್ಲ ಮಂದನ ನೋಡು ರಾಮ್ ನೋಡಿ ಮಾಡ್ರಿ ನೋಡಿ ಮಾಡ್ರಿ ಅನಕತ್ತನ
ಹ್ಮ್
ಅದಕ್ಕ ಇವತ್ ಹೊಲಗ್ ರೊಟ್ಟಿ ಮಾಡೀನ್ರ
ನಮ್ದೇನ್ ಒಮ್ಮೆ ತಂತಂದ್ರೆ ಒಂದ್ ನಾಕೈದ್ ತಿಂಗ್ಳ ಬರ್ತದ
ಹ್ಮ್ ನಡೀ
ಹಾ ಇಬ್ರ್ದೇ ಸ್ವಲ್ಪ ಈ ಎಲ್ಲ ಬೆಳಗ್ಗೆ ನೈಟ್ ಅಷ್ಟೆ
ಹ್ಮ್ ಮಧ್ಯಾಹ್ನ ನೀವು ಟಿಫನ್ ಏನ್ತಿಂದ್ರಿ
ಹಾ ಟಿಫನ್ ಐತೆ ಹ್ಮ್
ಅಂದ್ರೆ ಮಾಡದ್ ಬೆಳಗ್ಗೆ ಮಾಡಿದ್ರೆ ಆಯ್ತು ಮಧ್ಯಾಹ್ನಕ್ಕ ಆಗ್ಬಿಡ್ತದ ಹ್ಮ್
ಇವತ್ತ ಎಲ್ಲಾ ಜಸ್ಟ್ ಫುಲ್ ಎಲ್ಲ ಅಡ್ಗಿ ಆದ್ಮೇಲೆ ಸಾಂಬಾರ್ ಕುದಿಯಕ್ ಇಟ್ಟಿದ್ದೆ ನುಗ್ಗಿಕಾಯಿ ಕುದಿಲ್ಲ ಅಷ್ಟೇ
ಕ್ಕಿನ್ ಸಾರ್ ಎಲ್ಲ ಕುದ್ದಿತ್ತು ಮತ್ತೆ ಎರಡೆ ಕಟ್ಟಿಗೆ ಇದ್ದು
ಹ್ಮ
ಮತ್ತ ಒಲೆ ಹಚ್ಚಿ ಕುದಿಯಕಿಟ್ಟಿ ಇನ್ನು ಅವೇ ಎರಡು ಕಟ್ಟಿಗೆ ಅದಾವ ಚಹಾ ಇಡು ಅಂದ್ರೆ ಚಾ ಕಿ ಟ್ಟಿದ್ದೆ
ಈಗ್ಹೆಂಗ ಅಚ್ಚಲೇಂಡ್ರಿ ಚಿಕ್ ಮತ್ತೆ ನಾ ಶಾಲೆಗೋಬೇಕು ದಾಗ ಹೊಲಿಗ್ ಮಾಡಕಂತ್ರು ಆಗಲ್ಲ
ಬೆಳಿಗ್ಗೆ ಬರತ್ತಂತ್ ಹೇಳ್ಯಾರಂತ ನಾಳೆ ಬರತ್ತಂತ ಹ್ಮ ನ ಮತ್ತ ನಾವು ಟೈಮ್ ಜಲ್ದಿ ಬಂತು ನಾವ ಇರೋದ್ರಾಗ ಹತ್ರೊಳಗೆ ಬಂತು ಅಂದ್ರೆ ತಗೋತೀವಿ
ಹ್ಮ್
ಇಲ್ಲ ಅಂದ್ರೆ ಹೋಟೆಲ್ ಕಟ್ಟಿಸಿಕೊಡ್ತನಿ ಒಯ್ಯತನಿ ಅಂತಾವ್ನೆ
ಅಷ್ಟ ಆತಂದ್ರೀ ಮತ್ತ್ ಮತ್ತ ಬರ್ರ ಸಿಟಲ್ಲಿ ಇದ್ದಾರ್ದ ಅಷ್ಟೇರಿ ಮತ್ತೆ ಮೊನ್ನೆ ನಾವ ಅಮ್ಮನ್ ದೊಡ್ಡಮ್ಮ್ ನೋಡ್ದಂಗ ಆ ಅದ್ರೀ
ಹ್ಮ್ ಕರಾಗ ಆ
ಹೊರಗೆ ತಗೊಂಡ್ ಬ್ ಉಂಟ್ರೀ ಮನೆಯ ಒ ೀಿನಸುಲ್ಲ
ನೋಡನ್ನೆ
ಹ್ಮ್ ರಾಯಚೂರಲ್ಲಿ ಒಲಿ ಆಚೆ ಕೆನ್ನಾಗ ಏನಿಲ್ಲ ರೀ
ನಿಜ ಅಂಗಗೆ ಆಯಬಡ್ತದ ನಮ್ಮದೋ ಪೂಣ ನಮ್ ಮನೊಳಗ್ ಎರಡ್ ಮೂರ್ ಮನ ಒಳಗ್ ನಾವ್ ಇರೋದ್ರೊಳಗ್ ಮೂರ್ನಾಕ್ ಮನೆ ಹೊಲ ಅದು ಒಂದಿಷ್ಟ್ ಮನ್ಾಗ ಇಲ್ಲೇ ಇಲ್ಲ ಒಲಿನೇ ಇಲ್ಲ
ಇರಲ್ಲರಿ ಮತ್ತೆ ಯಾರು ಇ ಮಾಡಲ್ವಾಗ ಸಿಲಿಂಡರ್ ಮೇಲೆ ಎಲ್ಲಾ ಇದಾಗಬಿಟ್ಟಾರ ಹ್ಮ್
ಿದೆ ಈಗ ಒಲೆ ಇದ್ರರು ಮಾಡಾರಿಲ್ಲ
ನಾನು ಆಕಿನ ಅಜ್ಜಿನ್ನು ಅ - ಆ ತಮ್ಮನ ಹೇಳ್ತಾ ಆಳ್ರಿ ಅಕ್ಕೀ ಅಜೀ ಸುಡತಾಳ ಸುಡದಸ ಅಂದ ನೀ ಸುಡತ ಅಂದ್ರೆ ನ್ ಅಲ್ ನಿಲ್ ನನ್ಗ ಕಣ್ಣಗ್ ಉಗಿ ಬಂದ್ರ ನನ್ಗ್ ಅಲ್ಲಿ ಸುಡೋದ ಆಗಲ್ರಟ್ಟಟ ಎಂತ್ ಹೇತ್ನರಿ ಉಗಿ ಜಯ ಅಗೆ ಒಂದ್ ಬಿಡ್ತದ್ರ ಒಂದೊಂದು ಗಾಳಿ ಬಿಡಿತ ಅಂದ್ರೆ
ಹೌದ
ಮಾಡ್ತೀವಲ್ರರಿ ಮನ್ಯಾಗ ಅಂದ್ರೆ ನಡೀತವ
ಹಾ
ಹೊರಗ ಮಾಡುವ ಮನೆಗಿಲ್ಲ ವಲಿ ಮತ್ತೆ ಹೊರಗೆ ಮಾಡ್ಬೇಕು
ವಗ
ಹ್ಮ್ - ಅಲ್ಲೇ ಬ ಗೆ ಮಾಡಿದ್ವಿ ಇವತ್ತು
ಹ್ಮ್
ನಾಳೆ ಕಟ್ರು ಮಾಡಂದ್ರು ಇವತ್ ಮಾಡ್ತಂದ್ರ ಬೇಡ ನಾಳೆ ಮಾಡದ ತಗಂತಂದ್ರೀ ಇವಾಗ ನಾಳೆ ಇದ್ರ ಶಾಲೆಗ್ ಕರ್ದಾರ
ಹ್ಮ್
ಇದಿಕ್ಕೆ ಕರ್ದ ರಂಗೆ ನಾ ಹೊತ್ತಿನಂತ ನಾನ್ ನೈ ರೇಣುಕಾಳೆ ಯಾಡ್ ದಿನ ಬಿಟ್ಟೋಗ್ ಅಂತಾಳ್ರಿ ಅವ್ರ ಕರ್ದಾಗೆ ಹೋಗ್ಬೇಕಲ್ಲ ರೀ.
ಕರ್ದಾಗ ಹೋಗ್ಬೇಕಲ್ಲ ಅವ್ರು ನಮ್ ಸಮನ್ ಕಾಯ್ಕೊಂಡ್ ಕೂತಿರ್
ಹಾ ಈಕಿ ಹೇಳ್ತಾಳಮ್ಮ ಎಯ್ ನಿ ಯಾ ನಿಮ್ಮ
ಮತ್ತ ಇರುತ್ತೆ ನೀವ ನಾವು ಬ ನಾವ್ ಬರ್ಲಂದ್ರ ಇನ್ನೊಬ್ರು ತಗೋತಾರ ಅವ್ರು.
ಹ್ಮ ಅದೇ ಅದು ನಡೀತ ಇವಾಗ ನಮ್ಮ್ ಅವಶ್ಯಕ ತಿತ್ತು ಅಂದ್ರ ಕಾಯ್ತಾರ. ನಮ್ಮ ಅವಶ್ಯಕತ್ ಅದ್ರಾಗ ನಮ್ ಸಬ್ ಜೆಟಿಗಿ ಸೋಶಲ್ ಕನ್ನಡಕ ಜಗ್ಗೆ ಮಂದಿ ಆರ್ರಿ.
ಆದೇ ರಿ ಬೇಕಾದಂಗ್ ಸಿಕ್ತಾರೀ ಅವ್ರು.
ಅಲ್ಲ ರೀ ನಮ್ ಮಕ್ಕನ್ ಮದ್ವೆ ಆಗ್ಯದಲ್ ರೀ ನಾವ್ ನೋಡಕ್ ಸ್ವಲ್ಪ ಸೇಮ್ ಅನ್ಸತೀವಂತ್ರಿ ಅದಕ್ ಈಕ್ಕ ನಮ್ ಸರಿಗ್ ಫೋನ್ ಮಾಡ್ಯಾರಂತ ನಮ್ಮ ಹೆಚ್ ಎಂ ಸರಿಗ್ ಐ ನಿಮ್ಮಲ್ಲಿ ಕನ್ನಡ ಅಂತ ಹೇಳಿ ಗೆಸ್ಟ್ ಟೀಚರ್ ಮಾಡ್ತಿದ್ರಲ್ಲ ಅವ್ರ್ ಮದ್ವೆ ಆಗೋಯ್ತಂತಲ್ಲ ಅವ್ರು ಹೋದ್ರನ್ ತಲ್ಲ ಅದಿಕ್ಕೆ ನಮ್ ನಮ್ ಹೆಂಡತಿ ಬರ್ತಾಳಂತ್ ಮಾಡಿದ್ನಂತ್ ಯಾವತ್ತೊ ಪುಣ್ಯಾತ್ಮ ಅದಿಕ್ಕೆ ಅಕ್ಕಿಯಿಂದಲ್ಲಪ್ಪ ಮದುವೆ ಆಗಿದ್ದು ಅವ್ರ ಅಕ್ಕಂದು ಕಿಂದಲ್ಲ ಆಕಿನೇ ಕರ್ಕೊಂತೀನಿ ನಾನ್ ಅಂತ್ ಹೇಳಿದ್ರಂತ್ ನಮ್ ಎಚ್ ಎಮ್ಮು ಹ್ ಹ್ ಅದೇ ನಿನ್ನೆ ಎ ಹೇಳಿ ನಗಕತ್ತ್ ಬಿಟ್ಟಾರ್ ನಮ್ ಎಚ್ ಎಂ ಸರ್ ಗ್ಯು ಕಣ ಹಿಂಗಾಯ್ತ್ ನೋಡ್ ಅಂತಂದು
ಹ್ಮ
ನೋಡಾಕುನು ಸೇಮ್ ಇವಲ್ರಿ ಅದಕ್ಕೆ ಅಂತಾರಂತ್ ನಾನ್ ಅಂದೇರಿ.
ಹಾ ಇಲ್ಲ ನಾವು ಎಲ್ಲರ ಹೋಗ್ತಿವಲ್ಲ ಅಕ್ಕ ನಾನು ಸವಿತಕ್ಕ ನಾನು ಅವ್ರ್ ಹಂಗೆ ಅವ್ರ್ ನಾವ್ ಏನೇ ಮಾತಾಡ್ಸೋದೇ ಬೇಡ ಅವ್ರ್ನ ನಿಮ್ ತಂಗಿ ಏನವ್ವ ಈಕಿ ಅಂತ ಕೇಳ್ಬಿಡ್ತಾರ್ ನನಿಗಿನ್
ಸ್ವಲ್ಪ ನೋಡಕ್ ಹಿಂಗೇ ಇದ್ದೀರಿ ನೀವ್ ಸೆಮ್ ಅನಿಸ್ತಿರಿ. ಹ್ಮ್ ಸ್ವಲ್ಪ ಅವ್ರ್ ಹೈಟರ್ ನೀವು ಸ್ವಲ್ಪ ಹೈಟಿಲ್ಲ.
ಹ್ಮ್ ಅವ್ರ್ ಸ್ವಲ್ಪ ತಳ್ಳಗದರ್ ಲ್ಲ ನೀವ್ ಸ್ವಲ್ಪ್ ದಪ್
ಇನ್ನ ಅನುಷ ಅಂಟಿ ಅವ್ರಂತ್ರು ಫುಲ್ ಚೇಂಜೆ ಆರ್ ಅವ್ರ್
ಅವ್ರ್ ಫುಲ್ ಚೇಂಜ್ ಆವ್ರು.
ಹ್ಮ್ ಇಬ್ರು ಸಬ್ಸ್ ಸೇಮ್ ಅನ್ಸ್ ತ್ರಿ ನಾವ್ ನ ಇಬ್ಬ್ರು ಸೇಮ್ ಅನ್ಸ್ತಿವಂತ.
ಹ್ಮ
ಅದ್ರಾಗ್ ಡ್ರಸ್ಸನ್ನು ಹಾಕಿ ಉಟ್ಕೊಂಡ್ಯಾರ್ ನಮ್ ಹುಡಿಗ್ಯರಂಗೆ ನೋಡ್ತಿದ್ರು ನನ್ ಹುಡುಗರು ಶಾಲೆಗ್ ಹೊತ್ನಿ ಈಕಿ ಹುಡಿಗ್ಯರ್ ಶಾಲೆಗ್ ಹೊ ತಳಲ್ಲ ಸೀರೆ ಅಕ್ಕಿ ಉಟ್ಕೊಂಡು ನಾವು ಕೊಂಡಿರ್ತಿದ್ದೆ ರೋಡಿ ಲ್ಲ ನಾನ್ ಓತಿರ್ಬೇಕು ನನ್ನನೇ ನೋಡ್ಕ್ಯಂತ್ ಹೋಗೋದು ನಗ ಆ ಹುಡ್ಗ್ಯರ್ ಮಾತಾಡ್ಕ್ಯದ್ ರೇಣುಕಾ ಟೀಚರ್ ತಂಗಿ ನೋಡ್ ಇವ್ರ್ ಅಂತೇಳಿ ಹ್ ಹ್.
ಅಯ್ಯ ಅಹ್
ಅಕಿ ಉಟ್ಕೊಂಡಾಗ ನಾ ಉುಕೊಂಡಿದ್ದ ನಾವ್ ಕೊಂಡು ವಾಯ್ ಕುಟ್ಕಂತೀನಿ ಸಿಗ್ತಾಳ್ರಿ
ಹೌದು
ನಾವ್ ಹಂಗೆ ಅವ್ರು ಬಂತ ಅವ್ರು ಇಷ್ಟ ಆಯ್ತ ಅವ್ರ್ದ ಇಟ್ಕೊಳ್ಳೋದು ನಮ್ದ ಇಷ್ಟ ಆಯ್ತು ಅಂದ್ರೆ ಅವ್ರ್ ಇಸ್ಕೊಳ್ಳೋದ್ ಅಹ್ ಜಾಸ್ತಿ ನನಗಾರಿ ಊಟ್ ಗೊಳಲ್ಲ ಎಲ್ಲಾರೂ ಬಾಚ್ಕೊಂಡ್ ಬಂದಿರ್ತೀವಿ ಹ್ ಹ್ ಹ್
ನನ್ನಂಗ್ ಹಂಗಾದ್ರ ನೀವ ನೋಡ್ರಿ ರಸ್ಬಿಗೆ ಮಧ್ಯಾಹ್ನ ಇದು ಮಾಡಾಕತ್ತಿದ್ಲು ನಾನ್ ಅದ್ ಓಯ್ ತಿನಿ ಇದ್ ಓಯ್ತಿನಿ ಡ್ರಸ್ ಅಂದು ನೀನೇ ನಾವೆಲ್ಲ ಸೋಯತ್ ಬಿಡು ನನ್ಗೇನ್ ಬ್ಯಾಡ ಅಂತೆಳ್ ಲಾಷ್ಟಿಗಿ
ಹ್ಮ್ ನಾ ಅದಕ್ಕೆ ಮದ್ವಿ ಒಳಕ್ಕ ಜಾಸ್ತಿ ನಾನು ಯಾವು ಜಾಸ್ತಿ ಬಟ್ಟೆ ತಂದೆ ಇಲ್ಲ ಬರೇ ನಾಕ್ ಸೀರೆ ಅಷ್ಟೇ ಕೊಡ್ಸಿದನಿ ನಾಕ್ ಸೀರೆ ಅಷ್ಟೇ ಇಟ್ಕೊ ಬಂದೀನಿ ಆ ಫಂಕ್ಷನ್ ಈ ಫಂಕ್ಷನ್ಗೆ ಅಂತ ಅಷ್ಟೇ. ಉಳ್ಕಿದನ ಯಾವ್ಡ್ರೆಸ್ ಏನು ತಂದಿಲ್ಲ ಅದಕ್ಕೆ ಸುಮ್ ಅವರು ಒಟ್ಟು ಬಿಟ್ ನೈಟೆ ಹಾಕೊಂಡು ಸಿಗಾಕೊಂಡ್ ನಿಂತಿದ್ದೆ ನಾನ್. ತುರ್ಕ್ರಗತ್ತು ಆದ್ರೆ ಈಗ ಅಲ್ಲಿ ತೊಗ್ ಬರ್ಬೇಕು ಸ್ ಸುಮ್ನೆ ಒತ್ಕೊಂಡ್ ಬರ್ಬೇಕಲ್ಲಾ ಅಲ್ಲಿಂತ ಸುಮ್ ಇರದ ನಾಕೈದು ದಿನ ಇರ್ತೀವ ನಾವ್ ಹ್ಮ್ ಅಕ್ಕೆ ಸುಮ್ ಹೋತ್ಕೊಂಡ್ ನಾನ ಸುಮ್ನೆ ಅಂದ್ರೆ ಎಲ್ಲಾರೂ ಮೈಕಟ್ ಸೇಮ್ ಅದಾವಲ್ಲ ಸು್ದುು ಒನ್ನಯಿ ಕುಂದೂರು ತಿನ್ಬಿಡು ಅಂತ ಸುಮ್ ಸೀರೆ ಅಷ್ಟ ತಗೊಂಬಂದಿದ್ದೆ
ಹ್ಮ್
ಹ ಮತ್ತತ್ ಅವರುನ್ ಐತಿ ಸಿಬೇಕ ನೀ ಕ ಮ
ಹೌದಾದ್ರೀ ಹ್ಮ್ ನಂಗೆ ಆಗತ್ರಿ ಮತ್ತತ್ ಮದ್ವೆ ಎಲ್ಲ
ಹ ಕ ತರ್ಬೇಕು ಆ ಗದ್ದಲಾಗ ಎಲ್ಲಾರ ಒಂದ ಕೇಳ್ಬೇಕು ಸುಮ್ನೆ ಎ ಕರಿ ಕಿರಪ್ಪ ಅಂತ ಯಪ್ಪಾ ಮತ್ತ ಹೊಡಾರ್ ಮಾಡ್ಬೇಕ ಎಲ್ಲ ಮತ್ತ
ಹಾ ಅದ ಮದ್ನ ಮಾಡದ ಕೆಲ್ಸಕ್ಕ ಅದೊಂದ್ ಲೆಕ್ಕ ಆದ್ರೆ ನಾನು ಟಿ ಶರ್ಟ್ ಪ್ಯಾಂಟ್ ಹಾಕೊಂಡ್ರ ಆರಾಮ್ ಇರ್ತೀನಿ ಬ್ಯಾಸ್ಗೆ ದಿಂದಾಗ ಅ ಪುಲ್ತೋಳ ಆಕ ನನ್ಗ ಒಂ ತರ ಉಸುರು ಕಟ್ಟಿದಂಗ ಆತದ
ನಿಜಾನೂ ನಾವು ಈಗ
ಬ ಮನೆ ಮಂದಿ ಆಾರ
ಹಾ
ಎಂತ ಹೊಕ್ಕಂತೆ ಎಲ್ಲಾ ಬೇಡ ಬ್ಯಾಡ ಅಂತಾರೀ
ಹ್ಮ್ ಅದಕ್ಕೆ ನನಗೂ ಅದೇ ಅಂದ್ರು ಇವ ಅಡ್ರಸ್ ಹಾಕೋಬೇಕ ಇಲ್ ನೈಟ್ ನ್ ದಿನಲ್ ಹಾಕೊಂಡ್ ಕುಂದ್ರದ ಇರ್ತದ್ ನೈಟ್ ಸಿಗಾಕೊಂಡ್ ಕುಂದರ್ಬೇಕ ನ ಇವೋ ನಮ್ ಕಷ್ಟ ನಮಗೆ ಬಿಡ ಇವಂತ ನಾವವು
ಹ್ಮ್ ಅವಾಕಂದ್ರ ಆರಾಮ್ ಅನ್ಸ್ತದ್ರಿ
ಅಂದ್ರೆ ಕಂಫರ್ಟಬಲ್ ಓಡಾಡಕ ಮಾಡಕ ಎಲ್ಲರಿಗೂ ಕಂಫರ್ಟಬಲ್ೇ ಅದು ಆಯ್ತು ಇ ಯಾಕಂದ್ರೆ ಡ್ರೈಸ್ ಸಾಕೊಂಡಂದ್ರ ವೇಲ್ ಹಾಕಕ್ಕ್ಕೊಂಡಿಲ್ಲ ಅದ ಯಾಕ್ ಹಾಕಕ್ಕೊಂಡಿಲ್ಲ ಕಿರಿ ಕಿರಿ ಸುಮನೆ ಅಕೆ ಹಾಕ್ೋ ಕೂತಿದ್ದೆ ಯ ಕಡೆ
ಇಲ್ಲ ಬಿಡ್ರಿ ನನ್್ಗೆೇನ ಚೆನ್ನಾಗ್ ಕಾಣಿಸ್ತಾ ಇತ್ತು
ಹ ಅದಕ್ಕೆ ಒಟ್ರಸರ ಹಾಕಕ್ ಕುದುರ್ಬೇಕಕನ್ ನಮ ಕಷ್ಟ ನಮ್ಗೆ ಗೊತ್ತು ಬಿಡವ ಯವ ಅದಕ್ಕೆ ನಾ ತಂದೆ ಎಲ್ಲ ಬಿಡು ಸುಮ್ನೆ ಅದು ತೀರ ಅಷ್ಟೇ ತಂದಏನ ಅಂತ ಹೇಳ್ತಿದ್ದೆ
ಹ್ಮ್ ಹೌದೌದು
ಓಡಾಡ ಜಾಸ್ತಿ ಆಗುತ್ತ ಏನ್ ರೆಡಿ ಆಗದಂತಗ ನಮ್ಮ್ ಮಂದಿ ಮದ್ವಿ ಮನೆಯಲ್ಲ ಓಡಾಡಿ
ಮಂದಿ ಮದ್ವೇಗ ಚಂದ ರೆಡಿ ಆತೀವ್ ನೋಡ್ರಿ ನಾವು ನಾನ್ ಈಕ್ಕಿಂದ್ ಮದ್ವಿಗಿ ಅಲ್ಲಿ ತಾಳಿ ದಿನ ರೆಡಿ ಆಗಿನಿ ಇಲ್ಲಿ ದೇವ್ರರುಟ ದಿನ ನೋಡ್ಬಾರ್ದ ನನ್ನ ವಾರ್ನೇ ದಿನಂತ ನೋಡೇ ಬಾ ನೋಡಿದ್ರಲ್ಲ ನೀವ್ ಬಂದು ನೀವ್ ಬರಷ್ ಮತ್ತಿಗೆಲ್ಲ ನಾನೇ ಮಡ ಅಡಗೆ ಮಾಡಿದ್ನೇರಿ ಇವ್ರ ಎಲ್ಲ ಎಲ್ಲಾ ನಮ್ಮ ಆಂಟೆರು ಲೇಟ್ ಆಗಿ ಬಂದ್ರು. ಹ ಅಲ್ಲ ದೊಡ್ಡ ಹುಡುಗಿ ಮಾಡಕತ್ತಿರ ನಮ್ಮ ಇನ್ನೊಬ. ಬ್ರಾಂಡ್. ನಾ ನಮ್ಮ ದೊಡ್ಡಮ್ಮ ನಾನ. ಅಮ್ಮ ನಾನು ಮಡ್ಯಾಡಿಗಿ ಮಾಡಿದ್ವಿ ಇಬ್ಬರ. ಮನ್ಯಾಗ. ನಾವ ಇಬ್ರ ನಾ ಇಬ್ರ ಮಾಡೆಕೊಂಡ ಎಲ್ಲಾ ನೇವ್ದಿ ನೀವ ಬರಷ್ಟಿಗೆಲ್ಲಾ ಮುಗದ. ಅವಾಗ ಅದ ಒಂದ ಟಾಪ್ ಹಾಕೊಂಡ ನಿಂತೆ ಬೈದ್ರ ಎಲ್ಲಾರ. ಏನ ಡ್ರೆಸ್. ಬ್ಯಾರೆ ಡ್ರ ಅಂದ್ರ ಹಳಿ ಡ್ರೆಸ್ ಹಾಕೊಂಡ ನಿಂತಿದ್ದೆ ಬೈದ್ರು ಎಂತದ ಹಾಕೊಂಡ ನಿಂತಲ್ಯ ಬರಕತ್ತ ಬಂದಾರಂತ ಗುಡಿಯಲ್ಲಿ ಇದ್ರ ನೀವು. ಜನ. ಜಲ್ದಿ ರೆಡಿ ಆಗಂದ ಅವಾಗ ಮತ್ತೆ ಬೇರೆ. ಟಾಪ್ ಹಾಕ್ಯಂಡ. ನಿಂತ್ಯ ಅವಾಗ ಮತ್ತ. ಹ್ಮ್. ಅದನ್ನು ಇಂದ ಬರಕ್ಕ ಎಷ್ಟ ಸಲ ಯೋಚನೆ ಮಾಡಿ ಕಳಿಸ.
ಹ್ಮ್್ಮ್ಮ ಬಂದಿತ್ ಚೊಲೋ ಆಯ್ತ್ ಹೇಳ್ರಿ
ಹ್ಮ್ ಇಲ್ಲ ಇವರು ಕೆಲ್ಸ ಮನ್ಯಾಗ ಹ ಮ ಬದ್ಲೇಾರ ನಡೆಯಲ್ಲಲ್ಲ ಮನೆ ಇದ್ದದ್ದೇ ಬೇರೆ
ಎಲ್ಲಿ ಅಕ್ಕನ್ ಮದ್ವೆ ಆದ್ಮೇಲೆ ಅ ಸ್ಕೂಲ್ ಏನಾರ ಸೂಟಿ ಕೊಡ್ತು ಅಂದ್ರ ಎರಡ್ ತಿಂಗಳ ಅಕಡೆ ಹೋಗ್ಬಿಡ್ತಿದಾನ ಅಕ್ಕರ್ ಮನಗ
ಹೌದಲ್ರರಿ
ಅಲ್ಲ ಇರ್ತಿದೆ ಅವರು ಫುಲ್ ಅಂದ್ರ ಮನಿತರನೇ ಅಲ್ಲಿನು ಕಂಫರ್ಟಬಲ್ ಅಲ್ಲ ಸೂಟಿ ಇತ್ತ ಅಂದ್ರೆ ಕವಿತನ್ ಕಳಸವ ಅಂದ್ರ ಅಕ್ಕನು ಫಸ್ಟ್ ಅಡದಿದ್ಲಲ್ಲಾ ಅಕ್ಕಿನ ಬಿ ಎಡ್ ಮಾಡಿದ್ಲು ಎಕ್ಸಾಮ್ ಬಂದ್ವ ಅಂದ್ರ ಬಾ ಅಂತ ಹೇಳ್ತಿದ್ರು ಅತ್ತಿನ ಮತ್ತ ಹೋಗ್ಬೇಕ ಆ್ತರಲ್ಲಾ ಈ ಕಡೆ ಜ ಕೆಲ್ಸ ಮಾಡೋದು ಆ ಹುಡುಗಿನ ಎತ್ಕೊಳ್ಳೋದು ಮಾಡೋದ್ ಸಮಬನ್ ತಿಂಗಗಳಂದ್ ಗಟ್ಲೆ ಯಕಡೆ ಸೇರಿ ಆಗಿಬಿಡ್ತಿದ್ದೆ ಮತ್ತ ಯಾರ್ ಮನೆಗೂ ಅಡ್ಜಸ್ಟ್ ಆಗಿಲ್ಲ ಅವ್ರ ಮನೆಗ್ ಅಷ್ಟೇ ಅಡ್ಜಸ್ಟ್
ಹ್ಮ್
ಅಂದ್ರ ಚಲೋ ಅಂದ್ರ ಅತ್ತಿ ಅತ್ತಿನೂ ಸೇಮ್ ಅವ ಓದ್ ತರನಲ್ಲ ಅದು ಮಣವ ಇದು ಉಣ್ಣೆವ ನೀನ್ ಅ ತಬೋಡ ಹಂಗ ಮಾಡ್ಬೇಡ ಉಣ್ಣು ನಿಮ್ ಮನಿ ಅಂತ ತಿಳ್ಕೊ ಅಂತ ಬಾಳ್ ಹೇಳ್ತಿಲ್ಲ
ಹಂಗಾದ ಎಲ್ಲ್ರೂ ಬ್ರ
ಹ ಅಂದ್ರ ಫುಲ್ ಫ್ರೀಡಮ್ ಅಲ್ಲಿ ನಮ್ಮ ಮನ ಒಳಗ ಇಡ್ಲ ಮತ್ತೆ ಆಳ್ಸ್ತೀನಿ
ಹ ರಿ